ಏನ್ ಮಾಡ್ತಿದ್ದೀಯಾ.
ಪ್ಪ ಸುಮ್ನೆ ಕತ್ಕೊಂಡೆ.
ಹೌದ ಹೌದ. ಊಟ ಆಯ್ತಾ.
ನಿಂದು.
ಹ್ಮ ಆಯ್ತು ನೋಡ್ ಆರಾಮಿದಯಾ.
ಹ್ಮ ಆರಾಮಿದ್ದೇನಿ ನೀನು.
ಹ್ಮ್ ಆರಾಮಿದ್ದೀನಿ ನೋಡು ಕಾಲೇಜ್ಗೆಲ್ಲ ಹೋಗಿದ್ದ.
ಹಾ ಹೋಗಿದ್ದೆ ನೀನು.
ಹ್ಮ್ ನಾನು ಹೋಗಿದ್ದೆ ಇವತ್ತು ನನ್ಗೆ ಕಾಲೇಜ್ ಎಲ್ಲ ಏನು ಇಲ್ಲ ಇವಾಗ ಕಾಲೇಜ್ ಮುಗೀತು.
ಹೌದಾ.
ತಾವೆಲ್ಲ. ಎಕ್ಸಾಮ್ಸ್ ಎಲ್ಲ ಇದ್ದಾವೆ. ಅಲ್ಲಾ.
ಹ್ಮ್
ಹ ಎಕ್ಸಾಮ್ಸ್ ಎಲ್ಲಾ ಇದಾವ ಇವಾಗ ಅದಕ್ಕೆಲ್ಲ ಅದಕ್ಕೆಲ್ಲ ಹಾಲ್ ಟಿಕೆಟ್ ಮತ್ತೆ ಅದಕ್ಕೆಲ್ಲ ಸಿಗ್ನೇಚರ್ ಟೀಚರ್ಸ್ ಎಲ್ಲ ಸಿಗ್ನೇಚರ್ ಮಾಡಸ್ಬೇಕು ಮತ್ತೆ ಮಾರ್ಕ್ಸ್ ಎಲ್ಲ ಫೈನಲೈಸ್ ಮಾಡಸ್ಬೇಕು ಈ ತರ ಎಲ್ಲಾ ಮಾಡೋದೆಲ್ಲಾ ಇದೆ ಇವಾಗೆಲ್ಲ ಅದಕ್ಕೆಲ್ಲ ಓಡಾಡ್ತಿ ನೋ ಕಾಲೇಜ್ ಹೋಗಿ ನಿಮ್ದೆಲ್ಲಾ ನಿಮ್ಗೆ ಎಕ್ಸಾಮ್ಸ್ ಎಲ್ಲಾ ಯಾವಾಗ ಇದ್ದಾವೆ ನಮ್ದು ಇನ್ನು ಒಂದ್ ತಿಂಗಳ ಮೇಲೆ ಇದೆ ನಿಮ್ದ ಯಾವಾಗ ಎಕ್ಸಾಮ್ಸ್
ನಮ್ದು ಇನ್ನೊಂದ್ ಹದ್ನೈದ ದಿನ ಆದ್ಮೇಲೆ ಇದಾವೆ
ಹೌದಾ ನಿಮ್ಗೆಲ್ಲಾ ತ್ತು ಹದಿನೈದ್ ದಿನಕ್ಕೆ ಸ್ಟಡಿ ಹಾಲಿಡೇಸ್ ಆ ತರ ಓದ್ಕೊಳಕ್ಕೆಲ್ಲ ಏನು ಬಿಡೋದಿಲ್ವ.
ಬಿಡ್ತಾರೆ ನಮ್ಗೆ ಈಗ ಆಲ್ರೆಡಿ ಸ್ಟಡಿ ಹಾಲಿಡೇಸ್ಗೆಲ್ಲ ಬಿಟ್ಬಿಟ್ಟಿದ್ದಾರೆ.
ಹೌದಾ ಅದಕ್ಕೆಲ್ಲಾ ಓದ್ತಿದೀಯ ನೀನ್ ನೀನ್ ಹೆಂಗೆ ಸ್ಟಡಿ ಮಾಡ್ತೀಯ ನಿಮ್ಗೆಲ್ಲ ಲೆಕ್ಚರ್ಸ ಮತ್ತೆ ಟೀಚರ್ಸ್ ಇವರೆಲ್ಲ ಚೆನ್ನಾಗಿ ಎಲ್ಲಾ ಪಾಠ ಎಲ್ಲ ಮಾಡ್ತಾರ.
ಇಲ್ಲ ನಮ್ ಶಿಕ್ಷಕರು ಆತರ ಏನು ಪಾಠ ಮಾಡಲ್ಲ ನಾವೇ ಓದ್ಕೋಬೇಕು.
ಹ್ಮ್ ಹೌದಾ ಹ್ಮ ನಮ್ಗೆಲ್ಲ ನಮ್ಗೆಲ್ಲಾ ಚೆನ್ನಾಗೆ ಮಾಡ್ತಾರೆ ಎಲ್ಲಾ ಮತ್ತೆ ಏನಾದ್ರೂ ಡೌಟ್ ಇದ್ರೆ ಕೂಡ ಕೇಳ್ತಾರೆ. ಬಂದು ಕೇಳಿ ನಮ್ಗೆಲ್ಲಾ ಅಂತ ಹೋಗ್ ಕೇಳಿದ್ರೆಲ್ಲಾ ನೀಟಾಗಿ ಹೇಳಿ ಕೊಡ್ತಾರೆ ಮತ್ತೆ ಎಲ್ಲಾ ನೀಟಾಗಿ ವಿವರಿಸ್ತಾರೆ ಎಲ್ಲಾ ನೀಟಾಗಿ ಹೇಳ್ಕೊಂಡು ನಮ್ಗೆ ಸರಿಯಾಗಿ ಹೇಳಿ ಕೊಡ್ತಾರೆ. ಏನಾದ್ರು ತಪ್ಪು ಮಾಡಿದ್ರೆ ಮತ್ತೆ ಹಾಗಲ್ಲ ಹೀಗೆ ಅಂತೆಲ್ಲಾ ಹೇಳ್ತಾರೆ. ನಮ್ಗೆಲ್ಲಾ ಚೆನ್ನಾಗೆ ಮಾಡ್ತಾರೆ ನಿಮ್ಗೆಲ್ಲಾ ಆತರ ಎಲ್ಲಾ ಏನು ಮಾಡ್ ಅಲ್ವಾ
ಹೇಳ್ತಾರೆ ಆದ್ರೆ ಸ್ವಲ್ಪ ಅರ್ಥ ಆಗುತ್ತೆ ಸ್ವಲ್ಪ ಅರ್ಥ ಆಗಲ್ಲ.
ಹ್ಮ್ ಆತರ ಮಾಡ್ತಾರ. ನಮ್ಗೆಲ್ಲ ಎಲ್ಲಾ ಚೆನ್ನಾಗೆ ಮಾಡ್ ತರೆ ಎಲ್ಲಾ ಚೆನ್ನಾಗೆನೆ ಹೇಳಿ ಕೊಡ್ತಾರೆ ಮತ್ತೆ ಟೀಚರ್ಸ್ ಎಲ್ಲಾನು ತುಂಬಾ ಲವಲವಿಕೆ ಕೆಯಿಂದ ಇರ್ತಾರೆ ಚೆನ್ನಾಗೆ ಇರ್ತಾರೆ ನಮ್ ಜೊತೆ ಎಲ್ಲ ಏನು ಮತ್ತೆ ಬಯೋದಿಲ್ಲ ನಮಗೆ ತಪ್ ಮಾಡ್ದಾಗ ನೀಟಾಗಿ ಹೇಳ್ತಾರೆ ಮತ್ತೆ ಮ ಕಾರ್ಯಕ್ರಮ ಇದ್ರೆ ಎಲ್ಲ ನಮ್ಮನೆಲ್ಲ ಕರ್ಕೊಂತಾರೆ ನೃತ್ಯ ಕ್ಕೆ ಡ್ಯಾನ್ಸ್ ಗೆಲ್ಲಾ ಆತರ ಎಲ್ಲಾ ನಮ್ ಟೀಚರ್ಸ್ ಎಲ್ಲ ಫುಲ್ ಲವಲವಿಕೆಯಿಂದ ಇದ್ದಾರೆ ನಿಮ್ಗೆಲ್ಲಾ ಹಾಗೆ ಇದ್ದಾರ.
ಸ್ನೇಹಿತರ್ ತರಾನೇ ಇರ್ತಾರೆ.
ಹೌದಾ ನಿಮ್ದೆಲ್ಲಾ ಕಾಲೇಜ್ ದೊಡ್ಡದಾ ಕಾಲೇಜ್ ಕ್ಯಾಂಪಸು ಮತ್ತೆ ಗ್ರೌಂಡು ಸ್ಥಳ ಎಲ್ಲಾ ದೊಡ್ಡದಿದೆ ನಾ ನಿಮ್ ಕಾಲೇಜ್ದೆಲ್ಲಾ
ಹ್ಮ ದೊಡ್ಡದೇ ಇದೆ ನಿಮ್ದು.
ಹ್ಮ್ ನಮ್ದು ಎಲ್ಲಾ ದೊಡ್ಡದೇ ಇದೆ ಎಲ್ಲಾ ಕಾಲೇಜ್ ಎಲ್ಲಾ ನೀಟ್ ಆಗೆ ಇದೆ. ಕರೆಕ್ಟ್ ಆಗೇ ಇದೆ ಅಂದ್ರೆ ನಮ್ದಲ್ಲಾ ಫುಲ್ ದೊಡ್ಡದು ಕಾಲೇಜು ನಾಲ್ಕ್ ಅಂತಸ್ತ್ ನಾಲ್ಕ ನಾಲ್ಕ್ ಅಂತಸ್ತ್ ಇದೆ ಮತ್ತೆ ಮೂರ್ ಮೂರ್ ಬ್ಲಾಕ್ಸ್ ಇದಾವೆ ನಮ್ ಎಲ್ಲ ಫುಲ್ ದೊಡ್ದುದ್ ಅಂಗಳ ಇದೆ ಗಿಡ ಮರಗಳು ಜಾಸ್ತಿ ಇದ್ದಾವೆ ಮತ್ತೆ ಎಲ್ಲಾನು ಚೆನ್ನಾಗಿದೆ ನಮ್ ಕಾಲೇಜ ಎಲ್ಲ ನಿಮ್ದಲ್ಲಾ ಹೇಗಿದೆ.
ನಮ್ದು ತುಂಬಾ ಹಸಿರಿನಿಂದ ಕೂತ್ಕೊಂಡಿದೆ ನಮ ಕಾಲೇಜು ಅಂದ್ರೆ ಗಿಡಗಳು ಜಾಸ್ತಿ ಇದ್ದಾವೆ ಅ ಜಾಗನು ಜಾಸ್ತಿ ಇದೆ ಆ ಟಾಡಕ್ಕೆ ಎಲ್ಲಾ ಒಂಥರ ಅಹ ಶಾಂತಿ ವಾತಾವರಣ ಇದೆ ತ್ತೆ
ನಮ್ಮ್ ಕಾಲೇಜ್ ಅಲ್ಲೂ ಅಷ್ಟೇ ಎಲ್ಲ ಕ್ರಿಕೆಟ್ ಎಲ್ಲ ಆಡ್ತಾರೆ ಮತ್ತೆ ಫುಟ್ಬಾಲ್ ಆಡ್ತಾರೆ ವಾಲಿಬಾಲ್ ಆಡ್ತಾರೆ ಎಲ್ಲಾ ಆಟಿಕೆಗಳು ಕೂಡ ಆಡ್ತಾರೆ ಶಟಲ್ ಬ್ಯಾಟ್ ಆಡ್ತಾರೆ ಮತ್ತೆ ಸಂಜೆ ವಾಕಿಂಗ್ ಮಾಡೋಕ ಗಾಡೋಕೆ ಮತ್ತೆ ಆಟ ಆಡೋಕೆ ಎಲ್ಲಾನು ಚೆನ್ನಾಗಿದೆ ನಮ್ ಕಾಲೇಜ್ ಎಲ್ಲ ಫುಲ್ ಅಂಗಗಳ ಎಲ್ಲಾ ದೊಡ್ಡದ ಇದೆ ಮತ್ತೆ ಹಾಸ್ಟೆಲ್ ಅಲ್ಲಿ ಇದ್ದೋರಿಗೆಲ್ಲಾ ಜಾಸ್ತಿ ಫೆಸಿಲಿಟೀಸ್ ಎಲ್ಲಾ ಇದೆ ಚೆನ್ನಾಗ ಎಲ್ಲ ನೋಡ್ಕೊಂತಾರೆ ನಮ್ಗೆಲ್ಲಾ ನಿಮ್ಗೆಲ್ಲಾ ಎತ್ತ ಯಾವ್ ತರ ಇದೆ ನಿಮ್ ಕಾಲೇಜ್ ಮ ಹಾಸ್ಟೆಲ್ ಎಲ್ಲಾ ಇದೆನಾ
ನಮ್ಮ್ ಕಾಲೇಜಲ್ಲಿ ಹಾಸ್ಟೆಲ್ ಇಲ್ ಹಾಸ್ಟೆಲ್ ಇದೆ ಹ ಎಲ್ಲಾನು ಚೆನ್ನಾಗಿದೆ
ಹೌದಾ ನಿಮ್ ಹಾಸ್ಟೆಲ್ ಅಲ್ಲಿ ಎಲ್ಲಿ ಯಾವ್ ತರ ಎಲ್ಲಾ ಊಟಗಳು ಕೊಡ್ತಾರೆ
ಊಟ ನಂಗ್ಗೆ ಎಲ್ಲಾ ಎಲ್ಲಾ ತರನು ಕೊಡ್ ಊಟ ಚನ್ನ
ಹೂ ಹ್ಮ್ ನಮ್ಗೆಲ್ಲಾ ನಿಮ್ಗೆ ಯಾವ್ತರ ಎಲ್ಲಾ ಊಟ ಎಲ್ಲಾ ಕೊಡ್ತಾರೆ ನಮ್ಗೆಲ್ಲ ಆದ್ರ ಚಪಾತಿ ಕೊಡ್ತಾರೆ ಮತ್ತೆ ಎಲ್ಲಾ ತರದು ಕೂಡ ಅಡ್ಗೆಗಳೆಲ್ಲ ಕೊಡ್ತಾರೆ ನಮ್ಗೆಲ್ಲಾ ಬಿಸಿಬಳೆ ಭಾತ್ ಕೊಡ್ತಾರೆ ಚಪಾತಿ ಕೊಡ್ತ ಕೊಡ್ತಾರೆ ಅನ್ನ ಕೊಡ್ತಾರೆ ಸಾಂಬಾರ್ ಕೊಡ್ತಾರೆ ವಿಧ ವಿಧವಾದ ದಿನಸಿಗಳು ಪಲ್ಯಗಳು ಕೊಡ್ತಾರೆ ಮತ್ತೆ ಆ ಹಪ್ಳ ಕೊಡ್ತಾರೆ ಮೊಸರು ಕೊಡ್ತಾರೆ ಎಲ್ಲಾನು ಕೊಡ್ತಾರೆ ನಿಮ್ಗೆಲ್ಲ ಕೊಡ್ತಾರಾ
ನಮಗೂ ಸಹ ಚಪಾತಿ ಎಲ್ಲಾನೂ ಕೊಡ್ತಾರೆ
ಹ್ಮ್ ಮತ್ತ ಇನ್ನೇನೇನ್ ಕೊಡ್ತಾರೆ ನಿಮ್ಗೆಲ್ಲಾ
ಚಪಾತಿ ಅನ್ನ ಸಾಂಬಾರು ಗೋಬಿ
ಹ್ಮ್ ್ಮ ನಿಮ್ ಸ್ನೇಹಿತರೆಲ್ಲ ಎಲ್ಲ ಎಲ್ಲಾ ಚೆನ್ನಾಗಿದಾರಾ ನಿನ್ಗೆ ಕಾಲೇಜ ಅಲ್ಲ ಎಲ್ಲಾ ಸ್ನೇಹಿತರೆಲ್ಲಾ ಚೆನ್ನಾಗ ಸಿಕ್ಕಿದಾರಾ
ನಂಗೂ ಚೆನ್ನಾಗಿರೋರ್ ಸ್ನೇಹಿತರು ಸಿಕ್ಕಿದಾರಪ್ಪಾ ನಿಂಗೆ
ಹ್ಮ್ ನನಗೂ ಚೆನ್ನಾಗಿರೋ ಸ್ನೇಹಿತರು ಸಿಕ್ಕಿದ್ದಾರೆ ಅವರೆಲ್ಲಾ ಚೆನ್ನಾಗಿರ್ತಾರೆ ಕ್ಲಾಸ್ಲ್ ಗಳೆಲ್ಲ ತರ್ಲೆಗಳೆಲ್ಲ ಜಾಸ್ತಿ ಮಾಡ್ತೀವಿ ನಾವು ಮತ್ತೆ ಟೀಚರ್ಸ್ ಹತ್ರ ಎಲ್ಲಾ ಬಯ ಸ್ಕೊಂತೀವಿ ಮತ್ತೆ ಎಷ್ಟೇ ತರ್ಲೆಗಳು ಮಾಡಿದ್ರೆ ಕೂಡ ನಾವ್ ಹಗೆ ಓದ್ತೀವಿ ಮತ್ತೆ ಎಲ್ರೂ ಚೆನ್ನಾಗ ಇದ್ದೀವಿ ಎಲ್ಲಿಗೆ ಹೋದ್ರರು ಎಲ್ಲಾರೂ ಕಲ್ತು ಹೋಗ್ತೀವಿ ಜಾಸ್ತಿ ಎಲ್ಲಾ ಹೊರಗಡೆ ಎಲ್ಲಾ ಇದು ಮಾಡ್ತೀವಿ ಮತ್ತೆ ಸ್ನೇಹಿತರ ಜೊತೆ ಎಲ್ಲಾ ಜಾಸ್ತಿ ಜಾಲಿ ಮತ್ತೆ ಎಲ್ಲಾ ಎಂಜಾಯ್ ಎಲ್ಲಾನು ಮಾಡ್ತೀನಿ ಕ್ಲಾಸಿಗೆ ಹೋಗೋದೇ ನಾನು ಅವ್ರ ರೀಸನ್ಗೋಸ್ಕರ ಅವ್ರು ಬರ್ತಾರಂತ ಒಂದ್ ರೀಸನ್ಗೆ ಕ್ಲಾಸಿಗೆ ಹೋಗ್ತೀನಿ ಎಲ್ಲಾನೂ ಚೆನ್ನಾಗಿರುತ್ತೆ ನೀನೆಲ್ಲಾ ಹೆಂಗೆ ಹೋಗ್ತೀರಾ ಹೆಂಗಿರ್ತೀರಾ ನಿಮ್ ಫ್ರೆಂಡ್ಸ್ ಎಲ್ಲಾ ನೀವೆಲ್ಲಾ
ಮ ಚೆನ್ನಾಗ್ ಕ್ಲಾಸ್ಗೆ ಹೋಗ್ತೀವಿ ಕ್ಲಾಸಿಗ ಹೋಗಿ ಚೆನ್ನಾಗಿ ಪಾಠನು ಕೇೇಳತಿವಿ ಅವಾಗವಾಗ ತರ್ಲಿ ಲೆ ಮಾಡ್ತೀವಿ
ಹ್ಮ. ನಾವು ಎಲ್ಲ ಮಾಡ್ತವಿ ವಿ ಮತ್ತೆ ಎಲ್ಲ ಚೆನ್ನಾಗಿರುತ್ತೇನೋ ಕಾಲೇಜ್ ಅಂದ್ರೆ ಕಾಲೇಜೇ ಚೆನ್ನಾಗಿರುತ್ತೆ ಒಂಥರ
ಸಮಯ ಹೇಗೆ ಹೋಗುತ್ತಂತ ಗೊತ್ತೇ ಆಗಲ್ಲ ಒಟ್ಟು
ಹ್ಮ್ ಹೌದು ಮತ್ತೆ ಬೆಳಗ್ಕನೆೇ ಹೋಗಿ ಸಂಜೆ ಬರ್ತೀವಿ ಹೆಂಗ ಹೋಗಿರ್ತಿೀವಿ ಯಾವಾಗ ಬರ್ತೀವ ಅನ್ನೋದೇ ಗೊತ್ತಾಗಲ್ಲ ಬೇಗನೆ ಹೋಗ್ಬಿಡುತ್ತೆ ಟೈಮ್ ಕಾಲೇಜ್ ಸಮಯದಲ್ಲಿ
ಹ್ಮ್ ಹೌದು ಎಷ್ಟು ಅಂದ್ರೆ ಸಮಯ ಗೊತ್ತಾಗೋದಿಲ್ಲ ಎಷ್ಟೆಲ್ಲ ಸತ್ ಮ್ ಸಂತೋಷದಿಂದ ಇದ್ದು ಬರ್ತೀವಿ
ಹ್ಮ್ ಅವದು ಎಷ್ಟ್ ಚೆನ್ನಾಗಿರುತ್ತೆ ಕಾಲೇಜ್ ಎಲ್ಲ ಎಲ್ಲ ಕಾಲೇಜ್ ಬ ಚೆನ್ನಾಗಿರುತ್ತೆ ಹಾ
ಹ ನಮ ಕಾಲೇಜುನು ಚೆನ್ನಾಗಿದೆ ಚೆನ್ನಾಗಿ ಗೆಳ ತಿಯರು ಚೆನ್ನಾಗಿರು ಸಿಕ್ಕಿದ್ದಾರೆ ಅವರೆಲ್ಲಾ ಚೆನ್ನಾಗಿ ಅವ್ರ ಜೊತೆ ಎಲ್ಲ ಮಜಾ ಸಂತೋಷ ಆನಂದ ಮಾಡಿ ಅಂದ್ರೆ ಕ್ಲಾಸ್ಿಗೆ ಹೋಗಿ ಚೆನ್ನಾಗಿ ಟ ಕೇಳಿ ತರ್ಲೆ ಮಾಡಿ ಆ ತರ ಮಾಡಿ ಎಲ್ಲಾ ಬರುತ್ತ
ಹ ಹ್ಮ್ ನಾವು ಎಲ್ಲಾ ಅದೇ ತರಾನೇ ಮಾಡ ಅವರು ಎಲ್ಲ ಚೆನ್ನಾಗಿರುತ್ತೆ ಕಾಲೇಜ್ ಎಲ್ಲ ಚೆನ್ನಾಗಿರುತ್ತೆ ಎಷ್ಟ್ ಚೆನ್ನಾಗಿದೆ ಕಾಲೇಜೇ ಒಂಂತರ ಚಂದ ಅಲ್ಲ ಕಾಲೇಜ್ ಲೈಫ್ ಒಂತರ ಏನೋ ಚೆನ್ನಾಗಿ
ಹ್ಮ್ ಹೌದು ಕಾಲೇಜ್ ಲೈಫ್ ನ ಮತ್ತೆ ಮತ್ತೆ ಸಿಗೋದಿಲ್ಲ ಅಂತ ಹೇಳ್ತಾರೆ
ಹೌದು ಮಾ ಎಲ್ಲ ಎಂಜಾಯ್ ಎಲ್ಲ ಇದೆ ಟೈಮ್ ಅಲ್ಲೇ ಮಾಡ್ಬೇಕು ಎಲ್ರೂ ಒಟ್ಟಿಗೆ ಇರಬೇಕು ಇದ್ರ ಜೊತೆ ಚೆನ್ನಾಗೆ ಇರ್ಬೇಕು ಮತ್ತೆ ಯಾರತ್ರ ಜಗಳ ಅಡ್ ಬಾರು ಏನು ಆಡ್ಬಾರ್ದು ಎಲ್ರ ಜೊತೆನೆ ಚೆನ್ನಾಗೇ ಇರ್ಬೇಕು ತರೋ ದಿವಸ ಎಲ್ಲಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅಲ್ಲಾ ಎಲ್ರೂ ಜೊತೆ
ಹ್ಮ್ ಹೌದು ಯಾಕಂದ್ರೆ ಅದು ಮತ್ತೆ ಮರಳಿ ಬರೋದಿಲ್ಲ ಅಲ್ಲ ನಮ್ಗೆ ನೆನಪುಗಳು ಕೊಡುತ್ತೆ ತಲ್ವಾ
ಹಾ ಹೌದು ಏನೋ ಒಂಂತರ ಅದು ಕಾಲೇಜ್ ಲೈಫೇ ಒಂಂತರ ಚೆನ್ನಾಗಿರುತ್ತೆ ನನಗೆ ಕಾಲೇಜ್ ಲೈಫ್ ಅಂದ್ರೆ ತುಂಬಾನೇ ಇಷ್ಟ ಮತ್ತೆ ಜಾಸ್ತಿ ಎಲ್ಲಾ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಕ ಇಷ್ಟ ನನಗೆ ಸ್ನೇಹಿತ ಅರ ಜೊತೆ ಇರೋಕೆ ಇಷ್ಟ ಎಲ್ರ ಜೊತೆ ನೀ ಮಾತಾಡೋಕೆ ಇಷ್ಟ
ಅದೆಲ್ಲಾ ತುಂಬಾ ಖುಷಿ ಕೊಡುತ್ತೆ ಅವ್ರ ಜೊತೆ ಮತ್ತೆ ಆಟ ಆಟ ಆಡೋದು ಆ ತರ ಲಗೋರಿ ಕ್ರಿಕೆಟು ಆತರ ಆಟ ಆಡಿ ಎಲ್ಲಾ ಮಜಾ ಮಾಡಿ ಅಂದ್ರೆ ಚೆನ್ನಾಗಿರುತ್ತೆ ಒಂಥರ ಹಳದಿಯರ್ ಜೊತೆ ಎಲ್ಲಾ ಆಟ ಆಡಿಿಕ ಬರೋದೆಲ್ಲ
ಹ ಹೌದು ಎಷ್ಟ್ ಚೆನ್ನಾಗಿರುತ್ತೆ ತ್ತಲ್ಲ ಕಾಲೇ ಚಂದೇನೆ ಕಾಲೇಜ್ ಅಂದ್ರನನೆ ಏನುೋ ನನಗೂ ಅಷ್ಟೇ ಕಾಲೇಜ್ ಲೈಫ್ ಅಂದ್ರೆ ತುಂಬಾನೇ ಇಷ್ಟ ಮತ್ತೆ ಕಾಲೇಜ್ ಅಲ್ಲಿ ಆಟ ಆಡೋದು ಇಷ್ಟ ಮತ್ತೆ ಸ್ನೇಹಿತರ ಜೊತೆ ಎಲ್ಲ ತಿರುಗಾಡೋದ ಇಷ್ಟ ಅವ್ರ ಜೊತೆ ಮಜಾ ಮಾಡೋದ ಇಷ್ಟ ಕ್ಲಾಸ್ ಲ್ಲಿ ತರಲೆ ಮಾಡಿ ಟೀಚರ್ಸ್ ಹತ್ರ ಬಯಸ್ಕೊಳೋದ ಇಷ್ಟ ಎಲ್ಲಾನೂ ಇಷ್ಟ ಅವೆಲ್ಲಾ ಏನೋ ಒಂ ತರ ನೆನಪುಗಳೆಲ್ಲ ಮತ್ತೆ ಬರೋದಿಲ್ಲ
ಹೌದು ನಮ್ ಕಾಲೇಜಲ್ಲಿ ಅಂದ್ರೆ ಈಗ ನೋಡು ಕಾಲೇಜ ನಿಮ್ ಕಾಲೇಜಲ್ಲಿ ಎಲ್ಲ ಅ ಅಂದ್ರೆ ಇದು ಸಮಾರಂಭ ಗಳು ಮಾಡ್ತಾರವಾ
ನಮ್ಮ್ ಕಾಲೇಜಲ್ಲೆಲ್ಲಾ ಸಮಾರಂಭ ಕಾರ್ಯಕ್ರಮಗಳೆಲ್ಲ ಏರ್ಪಾಡು ಮಾಡ್ತಾರೆ ಮತ್ತೆ ಎಲ್ಲ ನೋಡಳನು ನೃತ್ಯ ಮಾಡ್ತಾರೆ ಡ್ಯಾನ್ಸ್ ಮಾಡಸ್ತಾರೆ ಸಾಂಗ್ ಆಡ್ಸ್ತಾರೆ ಮತ್ತೆ ಡಿಜೆ ಹಾಕಿ ನಮ್ಗೆಲ್ಲ ಡಾನ್ಸ್ ಎಲ್ಲಾ ಆಡೋಕೆ ಬಿಡ್ತಾರೆ ನೃತ್ಯ ಮಾಡಕ ಬಿಡ್ತಾರೆ ಎಲ್ಲಾನು ಮಾಡಕೆ ಬಿಡ್ತಾರೆ ಎಲ್ಲ ಎಷ್ಟ್ ಚೆನ್ನಾಗಿರುತ್ತೆ ಅದೆಲ್ಲ
ಹ ನೀ ತುಂಬಾನೇ ಸಂತೋಷ ಪಡ್ತೀವಲ್ಲ ಆ ತರ ಸಮಾರಂಭಗಳು ಬಂದ್ರೆ
ಹ್ಮ್ ಹೌದು ನ ಒಂಥರ ಚಂದ ಅದೆಲ್ಲ ಈ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗೋದು ಮತ್ತೆ ಹೋಗೋದು ಗೆಳತಿಯರ ಜೊತೆ ಡ್ಯಾನ್ಸ್ ಆಡೋದು ಗೆಳತಿಯರ ಜೊತೆ ಫೋಟೋ ಎಲ್ಲ ತಕೊಳೋದು ಮತ್ತೆ ಅವ್ರ ಜೊತೆ ಎಲ್ಲ ಜಾಲಿ ಮಾಡೋದು ಮಜಾ ಮಾಡೋದು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಕಾಲೇಜಲ್ಲಿ
ಹ್ಮ ಹೌದು ಹೌ ಆ ಮತ್ ಆ ಜೀವ್ನ ಮತ್ತೆ ಮರಳೇನು ಬರೋದಿಲ್ಲ ಅಲ್ವಾ
ಇದು ಮತ್ತೆ ಆ ಜೀವನ ಮತ್ತೆ ಬರಲ್ಲ ಇಲ್ಲಿ ಹೋಗಲ್ಲ ಇದೆ ಲಾಸ್ಟ್ ಎಲ್ಲಾ ಕಾಲೇಜ ಏನೋ ಒಂತರ ಚೆನ್ನಾಗಿ ಅಲ್ಲ
ಹ್ಮ್ ಹೌದು ಸರಿೀಪ್